ಹ್ಮ ರ ನೇನು ಮಾಡತಾನ ಬದಲತ ನೇನು
ಮಕಣನ ಲವ ಎದ್ದೇಲವತ ಊಟಕಮ ಎದ್ದಲವ
ಈ ರಾತ್ರಿ ಇದದ್ದಿಲ್ಲಾ
ಎತ್ತನ ಹೋಗಟ್ಟೆ ಹ ನಾಲ್ಕೂವರೆಗ ಹಂಗ ಬಂದ್ ಮಕೊಂಡನ ಮಗ ಎದ್ದೆ ಇಲ್ಲ ಯಬ್ಬಿಸ್ದೆ ಹೊಸಾಗಿಲ್ಲೇ ಹೋಗಂತೆ ಮ ನಾನೇ ಹೋಗ ಊಟ ಮಾಡ್ಕೊಂಡನೆ ನಾ ಅ ತಿಂದಿದ್ರೆ ನಾ್ ಹೊಸೋಗವ ನಾವ್ ಹ ಊಟ ಮಾಡ್ಕೊಂದೆ
ಅವನು ತುಮ ಕೊಣಣಮ್ಮ
ಹ ಮಧ್ಯಾಹನ ಹೋಗ್ ಇದ ಚಪಾತಿ ಅದ ತಿನ್ಬಂದಾನ ಆಯ್ತು ಮಕೊಂಬಟ್ಟನು ಅಯ್ಯ ಇಲ್ಲೇ ನಂಗೆ ಹಸಿ ಇಿಲ್ಲ ನಿದ್ದೆ ಹೊಂಟದ ಮಗೋತೀನಿ ಹೋಗ ಬಂದಾನ
ನಾ ಅದ್ರದ್ದ ಬೇರೆ ಮಧ್ಯಾಹ್ನದ ನಾವು ಊಟ ಮಾಡಿದೀಲ್ಲ
ಹಾ ನದ ಮಾಡ ಕರ್ತು ುದು ಸ್ಲೇಬ ಪ
ಹ ಎನ್ಲ್ಲಿ ಸಿಗಲ್ಲವಾಗನವ ಫೋನ್ ಈ ಫೋನ್ ಹತ್ತಿ ನಾವ್ರ ಆಕಡೆ ಓ್ತಿದ ಹೋಗ್ ಭಿ ಈ ಮಾರಿಿಸ ಸಾಲಾಗಕಾು ಹೋಗಾಗ ಲಗಿದಿದೆವು ಅವ ನಮ್ ರೂಮಿಗಾರ ಆ ಬೈದಾನ ಅಂತ ಅಂತಿಲ್ಲ ವಾಡಾನ ಅವವಾಗಿ ನೋಡದು ಹೊಟ್ಟೆ ಬರಲ್ಲ ಹೋಗಣ
ಹ್ಮ್
ಹೆ್ಯಾಂಗ ಹೆ್ಯಾಂಗ್ ಹೋದು ಸ ಅದ
ಓತನ್ ಬಿಡ ಅವ
ಹ್ಮ ಲೋಕ್ ತ ಅಲ್ಲೆ ವಂದೆ ಹಡ್ಕೊಂಡ ಕುಂದಿರ್ತಾನ ಒಂದೇ
ರಟ್ಟ ಹ ಹೊಡಿತನ್ ಬಿಡು ಒಂದೇ ಟಪಿಕ್ ಹ್ ಬಂದ ಮತ್ತೊ ಟಪಿಕ್ ಮುಂದ ಅದು ಅವ ಓದನ್ ಅಂತೇಳಿ ನಾಕ್ ಕರ್ತನೆ ನಮಗ್ ಅದು ಒಂದ್ದೇ ಹೇಳತಾನ ಮತ್ತೊಂದು ಹೇಳಲ್ಲಿ
ಹ್ಮ್ ಏನು ಓದಿಲ್ಲ ಅಂದ್ರೆ ಅದು ಹೇಳ್ಬಿತಾನ
ಹಾ ಅದು ಹೇಳ್ತಾನ ಅದ ಆದ್ ಬಳಕ್ ನಾನ್ ಹೇಳ್ತೇ ಕೇಳಾ ಅಂತ ಅಂತ ಚಾಲೋ ಮಾಡ್ಬಿಡ್ತಾನ ಅಲ್ಲೇ ಅದು ಒಂದೇ ಸರ್ದ ನಾಕೈತಿ. ಸರ್ ಹ ಅದ ಒಂದೇ ನಾಕ್ ಸರ್ ತೀ ಹೇಳತಾನ
ಹ್ಮ್
ನಾವ್ ಏನ್ ಅಲ್ಲಾ ನಡಬರಕ್ ಹೇಳ್ತಾನೆ ನಾ ಒಟ್ಟೇ ಏನು ಏನ್ರ ಅಂದ್ರೆ ಇಲ್ಲ ನಿಂದರಲ್ಲೇ ನಾ ಹೇಳ್ತಿನಿ ನಾ ಹೇಳತಲ್ಲನ ನಾ ಹೇಳತನ್
ಹ್ಮ್
ಮತ್ತ ಏನ ನಡಸ್ ನಾಳಿಯೇ ಬರ್ತಿಲ್ಲ ಮುಂಜಾನೆ
ಬರ್ತನಿ ಬರ್ತನಿ ಯಾರ ಕ್ಲಾಸ್ ನಾಳೆಗೆ ಫಸ್ಟ್ ಸೆಕೆಂಡ್ ಇಯರ್
ನೋಡ್ತಿನ ನನಗ ಏನ್ ತಿಳೀತು ಓದನ್ ಆಯ್ತು ಬರ್ದಿದಂತೆ ಅಂದ್ರ ನಾಳಿಗ್ ಮಾಡೋದು ಇಲ್ಲಂತಂದ್ರ ಇಲ್ಲ ನಾ ನಾ ನಾಡ್ದ ಮಾಡ್ದೇನೆ ಅಂತನೆ ಮತ್ತ
ಆಕೆನ್ ಹಂಗ ಇದ್ ಮಾಡಲ್ ಬಿಡ
ರುಚಕ್ಯಾ ಹೋಗಾನೆ ಒಬ್ಬನೆ ಹೋಗಾನ್ ರುಚಕ ಒಬ್ಬನೆ ಹೋಗ್ಯಾನ ಸೂಟಿ ಹೋಗಿಲ್ಲಾ ರುತಿಕಾ
ಶಾಮೆ ಅವರು ನ ಇನ್ ಹೋಗಿಲ್ಲಾ
ಸಾಮೇ ಹೋಗಿಲ್ಲನ್ನಷ್ಟು
ಹೋಗಿಲ್ಲವಾ ಯೂತ್ತಿಕ ಒಬ್ಬನ ಹೋಗ್ಯಾನ ಬಂದನ ಅಣನ್ನ
ಊಟಾ ಬಂದಾ
ಹ್ಮ್
ಅವೆ ಫೋನ್ ಹಚ್ಚಲ್ಲ ಎಲ್ಲೇ ಆವನಿಗೆ ಬಾ ಅಂತ
ಹಸ್ತನ್
ಹ್ಮ
ನನ್ ಬಂದ ಹಸ್ನ ಬಿಡ್ತೇನಿ ಅವ ಹಸ್ತ
ನ ರೂಮ್ನಾಗ ಇದ ತ್ತಂದ್ರ ನಡಿತಲ್ಲಿ ಇಂಜಕ್ಷನ್ ತಂದರೆ ನಡೀತಪ್ಪಾ ಇತ್ತಿಕೇ
ನಾ ತಂದ್ರ ನಮ್ದ ಏನು ಬೆಲ್ಲಿ ಇಲ್ಲಾ
ನೀಂತ ನಡೆಯಲ್ಲ ಅಲ್ಲಿ ಅವನ್ ನಡೀತದ ಅಲ್ಲಿ
ಅಲ್ಲಿ ಯಾರು ಹೋಗಲ್ಲ ನ ಮತ್ತ
ಹ್ಮ ಹ್ಮ್ ನನ್ ನಡೀತು ನನ್ ನ ಅವನ ಉನರಂಗ ನ ತುಂಬಂಟು
ತೊಂಬಂದಾನ
ಅ ತಲ ಯಾರಲ್ಲ
ಹ್ಮ್ ಹ್ಮ್
ನ ಮಾಡ್ಕೊಬದಲ
ಏನ್ ಮಾಡ್ಕೊತಿಲ್ಲ ನಿಮಗೆ
ಪನಗಟ್ಟಣ ಅದ ಮಾಡ್ಕೊಡ್ಬೋದು ಟ್ಟ ಮ್ಯಾಗಿ ಮಾಡ ಹೌದು
ಮಗ ಅದ ಸ್ಥಳಕ್ಕೆ ಮನೆವು ಊಟ ಮಾಡಕೊ ತಿನ ಒಂದ್ಸತಿ ಕ್ಯಾಬೇಜ್ ಪಲೆ ಮಾಡಿದ ಮನ್ಯಾಗ
ಅಡಗೆ ಮಾಡೋದ ಕಲ್ತಲ್ಲಿ ಬಾರಿ ಬಿಡು
ಕ್ಯಾಬೇಜ್ ಪಲ್ಯ ಮಾಡಿದಿವ ಒಂದ ಸಾರಿ
ಎನ್ನ ರಾಯಲ್ಲದ
ನಾವೆ ತಂದಿಲ್ಲ ಅದು ಎಲ್ಲತ್ತಿಲ್ಲ
ಅದು ಅಂತಾನ
ಅದು ನಮ್ಮಿ ಫೋನ್ ಚೆಲೋರು ಹೇಳ ಮಗಳು ಯ ಪಲ್ಯ ಪಲ್ಯ ಮಾಡನ ಅವನೇ ತಿಂದಿಲ್ ಮಗ ಅಂತ ಬಾಕ ಹೋಗ
ಹ ಹ
ನಾನೇ ಉಂಟಿಲ್ಲ ನಾನ್ು ಮಲ್ಲೆ ಕ್ಯಾಬ ಹೋಗಲ ಅದ್ರ ನಮ್ಮ ಪುಪ್ಪ ಯಾರ್ ಮಾಡ್ರಿ ಅ ಬಲ್ಯ ಅಂತ ಖಾರ ಇಲ್ಲ ಎಣ್ಣೆ ಇಲ್ಲ
ಹ
ನನ್ನಿ ಹಾರ್ಟ್ ಪೇಶಂಟ್ ಇದೀ ದಿಬಯಲ್ಲ ಅಂದನ್ನ
ಕರೆಕ್ಟ್ ಮಾಡ್ಬಲ್ಲೇ ಕರೆಕ್ಟ್ ಕಲಿ
ಏನು ಖಾರ ಇಲ್ಲ ಎ ಖಾರ ಹಾಕಿನ್ ಲೇಪ ಕಲ ಕುಂಾರ ಎಲ್ಲ ಆರಾಮ್ ಇದರಪ್ಪ ಉ್ಬೇಕಂತ ಚಂದ್ರು ಹೆಂಗ ಉಂಟಾರ ಆಮ್ ಉಡ್ಬೇಕಂತ ಸಿಸ್ತಾ ಎಣ್ಣಿ ಗಿಣ್ಣಿ ಎಲ್ಲಾ ಖಾರ ಕಡಕ್ ಅವರ ಊಟಾ ನಿಂಗ ಕಖರಡ
ಹ್ಮ್
ಆಟ ಕಡ ಕುಂತಾರದು
ಅ ಖಾರ ಇದ್ದಿದ್ರ ಹೋಗಲ್ಲೇ ಊಟ
ಹ್ಮ್
ನಾವ ಬಿ ಇಲ್ಲಿ ಎಲ್ಲಿ ಇದದು ಮಾಡಿದ್ರದ ಮತ್ ಮ್ಯಾ ರಾಕೊಂಡ ಖಾರ ಉಪ್ಪ
ಈತರಿ ಅದ ಯಾವ್ದ ಪನೀರ್ ತಂದ ಅಂದ್ರೆ ಮತ್ತತ್ ಅದ್ಮಐತ್ ಖಾರ ಹಾಕ ಕೊಡ್ತಾರೆ ಹೊರಗ
ಹ್ಮ್
ಹು ಲೇ ಪಾ ತಂಪು ಪನ್ನೀರ್ ಮ ಕೆಂಪ ಮತ್ತೆ ಕೆಂಪ ಮಾಡತಾರೆ ಖಾರ
ಹ್ಮ್
ನಾ ಜಾಸ್ತಿ ಖಾರ ಉನೋದು ಬಿಜಾಬಿದ್ದೆ ಅವ್ರ ನಿಂತೆ
ಹೋಬಳಿ ಅಂತಿದ್ರ ಸಣ್ಣ ಹೂ ರಾಯಚೂರು ಇದರ ಮಗ ನಾಳೆ ಸೆಮಿನಾರ ಮಾಡತನ ಅತ್ತ ಆವಾ
ಎಲ್ಲ ದೋಸ್ತ ರೆಡಿಯಗು ರೊತ್ತಿಕ ನಮ್ಮ ಮಾಡದಿಲ್ಲ ಮಲ್ಲ
ಎಲ್ಲಾೂ ನಾಳೆ ಕಾಲೇಜ್ ಬರದಲ್ಲ ನಾಳೆ ಕಾಲೇಜ ಬರ್ಲ ನ ಅವಾಜನ್ನಾವ
ಯಾಕೆ ಸನ್ನೆರ್ಸಲಾಗೆ ಹಾ
ಪಾಸ ಆಗ ನೀ
ಪಾಸ ಆದರ ಮತ್ತೆ ಇವತ್ತು ಹೋಗ್ಯಾನಗೇನಲ್ಲವ
ಇವತ್ ಹೋಗೆ ನಂಗೆ ಸು
ಬಾಲೇ
ಯಾರು ರಚಿವ
ಏನಾಯ್ತ
ತ ಮದ ತ ನ ಹಗೊಂಡ ಎದ್ದೆ ಏನ್ ಮಾಡ್ತಾನೋದ್ದ ಸು ತೊಟಂದತ ನಾ ಬಲ ಬಂತ ಯಾರು
ನಾ ಒಬ್ಬನ ಬರ್ಬಕ್ ಬಂದರ
ಯಾಕ
ಆವಾ ತರ್ಲಾ ಅಂತ ಆವಾ
ನದಮಸ ಬರ್ತೀರ
ಇಲ್ಲ ಬಸ್ಸ ಬರ್ತನಿ ಅಪ್ಪ ಮಳೆ ನೋಡ್ತೇನೆ ಮಳೆ ಇದ್ದಿದ್ದ ನಂತ್ರ ಹ್ಮ- ಮಳೆ ಇದ್ದಿದ್ದಿಲ್ಲ ಅಂದ್ರೆ ಅಡಿ ತೊಂಬ್ರಲ್ಲ
ಹ್ಮ್
ಹ್ಮ
ಆಯ್ತ ಆತಂಗಮ್ಮ
ಹ್ಮ್
ತ ನ ನಜ ಬತಾನ
ಕೇಳಬಾಗನಿಗೆ ಫೋನ ಕೇಳತದ ಬರ್ತಾನೆ ಇಲ್ಲ ಅಂತ ಹೇಳ ಮತ ಬರದು ಡೌಟ್ ಅಮಸ್ತವ ನನಗೆ ಬರ್ತಿರ್ವಾಗ ಬಾಯ ಹೋಗ ಅಂದ್ರ ಬರ್ತಾನ ಸಂದ ಕ್ಲಸ್ದಲ್ಲಿಲ್ಲಿ ಹೋಗ್ ಬಾಲ್ ಅಂತಕೊಂಡ್ ಹೋಗ
ನಾಳೆ ಪ್ರಾಸ
ಹಾ
ನಾಳಿಗೆ ನಾಳಿಗೆ
ಹಾ -ನಾಯನ ಸಂಜಣ ಕ್ಲಸ್- ನ್ತಾ ಬುಕ್ ತರ್ಬೇಕಲ್ಲ ನಾಳೆ ಅಂದ್ರೆ
ಒಂದು ಬುಕ್ ರಕಂಬಾ
ಒಂದು ಒಂದು ನೋಡ್ತೆನೆ
ಹ್ಮ್
ಬುಕ್ ಎಡ್ಕೊಂಬಂದು ಬಿಡ ಬಂದ್ರ
ಹ -ಹ
ಇಲ್ಲೊಂದ ಬರೋ ದೊಡ್ಡ ಮಂತ ಲೇಪ್ಪ ಆಯ್ತು ಇಸ್ಕೊಂಡ್ ಬರೋದು ವಾಪೀಸ ಅ ಇ ತಳ ಕ್ರಮತ್ರದ
ಹ
ಅತ್ತ -ಏ -ನೋಡ್ಬೇಕ ಈಗ.
ಹ್ಮ್
ಆರ ಪ್ರಚಾರಡ ಮಾಡೆನು.
ಇಲ್ಲಪ್ಪ ಯ ಮಾನ- ತ -ಸಿಗಲ್ಲ ನ
ನಿಂಬಲ್ಲಿ ಹಾಟ್ಸ್ತಳದ ಎಲ್ಲಿಂದ.
ಜೋಸ್ತರ
ಹಾ
ಹ್ಮ್- ಮಜಾಯ
ಅದ ಇದುಸ ಪಟ್ವಿಟರ್ ಪೆಟ್ರ ಸೀರೀಸ್ ಡೌನ್ಲೋಡ್ ಮಾಡ್ಕೋ ಮಸ್ತ್ ಅದ.
ಪ್ರೀತಮನ್ ಪಟೋ ಎಲ್ಲದಾ.
ಮಸ್ತ- ಹ -ಕಸ್ಟಲ್. ಕ್ಯಾಸ್ಟೀಲ್ದಾಗ ಇಲ್ಲಿಯವು ಇದದು ಇದ್ರದಾಗ ಎಪಿಸೋಡ್ ಇದ್ದಂಗ ಅವ ಇದ್ರದಾಗ ಎಪಿಸೋಡ್ ನೋಡ. ಅದು ಮೂವೇಪ್ ಮಿಟರ್ ಅದು ಚರ ಚರಗಿದೆ
ಮೂವವಿಪ್ಲೆರಾವ ಟರಾವವೆ
ಮೂವ್ ಕ್ಯಾಸ್ಟಲ್ಲ ಮೂವ್ ಅಪ್ಲೈ ಬಿಟ್ಟಿಲ್ಲ ಏನ್ ಸೀಸನ್ ವೈಸ್ ಬಿಟ್ರೆ ಹಿಂಗ
ಹಸ ಉಳದ ಲಾಕ್ ಇದಾವ ಏನ್ ಹೇಳ ಲಾಕಕ್ ಅದ ನಕೇದ ಒಂತ ಇಪ್ಪ ಕಸ್ಡ
ಹಾ
ಜವರ್ಸನ ಹೊರ್ತೋದ ಪೂರದನ ಜರ ಪೂರೈತಿೀ ಇವರ ಪೂರ್ಣಿಮ
ಹಾ ಹ
ಹ ಅದೇ ನೋಟ
ಹಾಟ್ ಸ ಹಾಟ್ ಸ್ಟಾರ್ದ ನೋಡುವ ಹಾಟ್ ಸ್ಟಾರ
ಅರಿ ನೋ ನೋ ಫುಲ್ ಐತನೆ ಅಸಲ್ನಾಗ ಅಂದ್ರೆ ಸರಿಸ್ ಏನ ಎಪಿಸೋಡ್ಗಳುದ ಆ್ ಆ್ ಹ್ಮ ಅಯತೆ ಅ ಹೊಸಧಾನ ಹ ವಿ
ಹ
ಮ್ಯಾಮ್ ನಾವವು ಕೊಡ್ತೀನಿ ಅವ್ರಲ್ಲ ಹ ಉದಾರಣೆ ಉಂ ಮತ್ತೆಏನ್
ಅಂಕಲರಾಯಲ್ಲ
ಅಂಕಲ್ ಹರ ಚಾರ್ ಚಿಸ್ ಪಾಕೆಟ್ ವಯತನಗಾ ಪ ಇತ ಮ ಬ ಚಿಪ್ಸ್ ಪಟ್ಟಿಟ್ಟ ಹಯ್ತೀನಿ
ಹಾಂತ ನೋಡದನ ಹ ಮುಂಜೆಾನ ಹೇಳಿ ಅಪ್ಪ ನೀ ಬರೀ ರಾತ್ರಿ ಬೇಗನ ಅದೇ ನೋಡ್ಕೊತ ಕುಂತರಂಗ
ಹ
ಮುಂಜಾನೆ ಇದದ ಕಾಲೇಜ ಇಬಾ ಇಲ್ಲಾ ಅಂದ್ರ ನಾನು ಬಿಟ್ಬಿಡ್ತನಿ ನೋಡ ದೋಸ್ತ
ಎ ಬಾರ ಹ ಮೂ
ಹೂವಾ ಹ ಅದೇ ಹೇಳದ್ ನ ಮತ್ತ ನೀ ಇಲ್ಲ ಈ ಅದ್ದೆಿಲ್ಲಾ ಮುಂಜಾನೆ ಅಂತ ಅಂದ್ರ ನಡ್ಯಲ್ಲ
ನಾಷ್ಟ ರಮನ್ಕ್ಕಚ್
ಕಟ್ಮಣ ಕಟ್ಮಣ ಬ
ರಮೇಂದ್ರ ಕಸಿನ ಹಾ
ಹ ಹಲೋ